ಹಲೋ.
ಹಾ ಏನ್ ಮಾಡಕತ್ತೀರಿ.
ಹಾ ಅಕ್ಕಾ ಏನಿಲ್ಲಾ ಊಟ ಆಯ್ತಕ್ಕಾ
ಹಾ ಆಯ್ತು ಮಾಮ್ ನಿಮ್ಮ ನೀಮ್ಮ ಇವಾಗ ಆಯ್ತು ಜಸ್ಟ್ ಆರಾಮ ಅದಿರೀ
ಓ ಆರಾಮಿದ್ದಿವಿ ನೋಡ ಅಕ್ಕಾ ನೀವ್ ಆರಾಮ ಇದಿರಿ
ಹಾ ನಾವು ಆರಾಮ ಇದೀವಿ ನೋಡ್ರಿ
ಹಾ, ಏನು ಹುಯ್ ಮನೆಗೆ ಎಲ್ರೂ ಆರಾಮ್ ಇದ್ದಾರ ಅಕ್ಕ.
ಹಾ, ಎಲ್ಲರೂ ಅರಾಮ ಅದಾರವ್ವ.
ಹ್ಮ್, ಆ ಕಡೆ ಹೂ ಅಕ್ಕ ಆಗೈತ್ ನೋಡು ಊಟ.
ಹ್ಮ್, ಏನ್ ಮಾಡಿರ ಅಡಿಗಿ
ಅಡ್ಗೆ ಅಕ್ಕ ಚಿತ್ರನ್ನ ಮಾಡಿದ್ವಾ
ಹ್ಮ್,
ಇವಾಗಕ್ಕ ನಮ್ಮ ನಮ್ಮೂರಲ್ಲಿ ಆಹ ಇದೇನಾ ನೀರ್ ನಿಡ್ತಾರಕ್ಕಾ ದೇವ್ರಗಳಿಗೆಐದೀನಾ.
ಹಾ. ಹಾ. ಹಾ. ಹಾ...
ಅದಿಕ್ಕೆಐದ್ ದಿನ ತನ ರೊಟ್ಟಿ ಅದ ಏನ್ ಮಾಡಂಗಿಲ್ಲ.
ಇದು ಮಳೆ ಸಲಾಗ್ ಮಾಡತ್ತಾರೇನು?.
ಹ್ಮ್, ಅಕ್ಕ ಮಳೆ ಸಲಾಗಿಂದಾ
ಹೌದೌದ ಹೌದು ಕರೆಕ್ಟ್ ಯಾಕಂದ್ರೆ ಮಳಿ ಬರ್ಲಾಗದಲ್ಲಾ ಈಗ.
ಹೌದಾಕ್ಕ ಮಳಿ ಅಂದ್ರೆ ಎನ್ ಅನಿ ನು ಸುರ್ಪುರ್ ಬಂದೈತೆ ಅಂತಲಕ್ಕಾ.
ಹಾ ಬಂದದ್ ಮಳೆ ನಿನ್ನೆ ಚಲೋ ಬಂದಾದ.
ಹ್ಮ್, ವಿಡಿಯೋ ಅದು ಇಟ್ಟಿದ್ರಲ್ಲಾ ನೋಡ್ದೆ.
ಹ್ಮ್, ಚಲೋ ಒಂದ್ ಮಾಡಿ ನಿನ್ನೆ ಇವತ್ತ ಏನ್ ಮಾಡ್ಯದ ಗೊತ್ತಿಲ್ಲ ನಾನು ಊರಿಗೆ. ಒಂದೀನಾ ಅಮ್ಮರೂರಿಗೆ ಬಂದೀನಿ.
ಹೌದಕ್ಕ, -
ಹ್ಮ್,
ಅಣ್ಣ ಆರಾಮಾಗಿದ್ದಾರಲ್ಲಾ
ಹಾ ಆರಾಮಅದ ಮತ್ತೆ ನ ಹ್ಮ್, ಇಬ್ರು ಬಂದೇ ಬಿಸಿ ಇದು ನಮ್ಮ ಅಣ್ಣನ್ ಮಗ ಒಂದ್ ಸ್ವಲ್ಪ ಇದು. ಸಣ್ಣ ಪಾರಾದ ಎರಡ್ ವರ್ಷದ್ದು. ಹೊ ಒಲಗ ಬಿದ್ಬಿಟ್ಟದ
ಅಯ್ಯೋ. !
ಹ್ಮ್, ನೇ ನೀರ್ ಕಸಕ ಅಂತಂದು ಬೆಂಕಿ ಮಾಡ್ಯಾರಂತ ಬಿದ್ದ್ಬಿಟ್ಟದ ಒಂದ್ ಸೈಡ್ ಎಲ್ಲಾ ಸುಟ್ಬಿಟ್ಟದ. ತೊಳಿಬೇಕ ಮ್ಯಾಗೆಲ್ಲ ಅದ್ಕ್ ಮಾತಾಡ್ಸೋದ್ರೈಂತ ಬಂದ.
ಜಾಸ್ತಿ ಆಗೈತೇನಕ್ಕಾ ಗಾಯ.
ಹ್ಮ್, ಒಂದ್ ಕೈದ ಅಷ್ಟ ಅಡಲ್ ಸುಟ್ಟದೆ! ಫುಲ್ಲು ನೋಡಿದ ಆಗವಲ್ತು ಅದ ಅವರು ಮಮ್ಮಿ ಅವರ ಅಮ್ಮ ಅವ್ರಮ್ಮ್ ಇದ್ಳು ಅದ ಏನ್ ಮಾಡಕತ್ತಿದ್ಲೇನ ನೋಡಿಲ್ಲ ಅಕ್ಕಿನು. ಆಟ ಆಡಿಕೆಂತ ಹೋಗ ನಾವ ಬಿದ್ದ ಬಿಟ್ಟಾನ.
ನೋಡಿ ಅದು ಅಕ್ಕ ಅದ್ರ ತ್ರಾಸ್ ಜಾಸ್ತಿ ಉರಿತದ.
ಸ್ವಲ್ಪ ಎಲ್ಲೇನಾ ಹತ್ತಿದ್ರನೆಯಾನಮನಿ ಊರಿತ್ತದ. ಪುಲ್ಲು ಹಾ ತೊರ್ಸಂಬಂದಾರ ಅವ ಎಲ್ಲಾ ಗುಳ್ಳಿಯ ಗುಳ್ಳಿ ಆಗ ದೊಡ್ಡ ದೊಡ್ಡ ಎದ್ಬಿಟ್ಟಿದು ಅಂತ ಅವೆಲ್ಲಾ ಹೊಡದಾವ.
ಹ್ಮ್, ಹ್ಮ
ಈವತ್ತು ಸ್ವಲ್ಪ ಕಡಿಮೆ ಆಗ್ಯದಂತ ಹೇಳಿಲ್ಲವಮ್ಮಿ.
ಅಕ್ಕ ಅದೇನ ಹಸ್ತಾರ್ ನೋಡ ಅಂಬ್ರಿತಪ್ಲಾ ಆ ಅಂಬ್ರಿ ತಪ್ಲಾ ಕರ್ಕ ಮಾಡ್ದಂಗ ಮಾಡಿ ಅದು ಎದ್ರಾಗ ಎಣ್ಣಿಒಳಗ ಹಾಕಿ ಅದ ಮಿಕ್ಸ್ ಮಾಡಿ ಹಚ್ತಾರ್ ನೋಡ್ಗೆ.
ಏನಪ್ಪ ಗೊತ್ತಿಲ್ಲ ಅದು ಆಯುರ್ವೇದಿಕ್. ಈಗ ಹಂತವ ಯಾರು ಮಾಡಲ್ಲೆ ಸುಮ್ನೆ ಹೋಗಿ ತೋರ್ಸಕಂದ ಇಷ್ಟ್ ಬಂದಬಿಡ್ತಾರ. ಆಯ್ತ ಒಂದ್ ಮಲಮ್ ಕೊಟ್ಟರ ಅಂದರ ಅದನ್ನೇ ಹಚ್ಚಿಗ್ಯಾಂದ ಕುಂತ ಬಿಡ್ತಾರೆ.
ಈಗ ಸ್ವಲ್ಪ ಕಡಿಮೆ ಆಗ್ಯತ ಇಲ್ಲ ಅಕ್ಕಾ.
ಹಾ ಕಡಿ ಕಡಿಮೆ ಆಗ್ಯತ ಒಂದು ಸ್ವಲ್ಪ ಈಗ ಓಡಾಕತ್ತನಾ ನಾವೇ ಮಾತಾಡ್ಸಿಕೊಂಡನ ಹೋದರ ಆಯ್ತ ಅಂತೇಳಿ ಬಂದಿದ್ವಿ.
ಹೌದ ಅಕ್ಕಾ.
ಅಹ ಮತ್ತ ನಮ್ದು ಡ್ಯೂಟಿ ನಡಿತದ್ರ ಇವಾಗೇ ಎರಡು ದಿನ ಕೆಲಸ ಇಲ್ಲ ಒಂದ ಸ್ವಲ್ಪ. ಪೊ ಬೇರೆ ಕಡೆ ಹೋಗಿರ ಅವರು ಮ್ಯಾಲಿನವರು ಒಂದ ಮೀಟಿಂಗ್ ಮಾಡೋರು.
ಹ ಹಾ
ಅದಕ್ಕೆ ಹೋಗ ಬಂದರ ಆಯ್ತು ಅಂತ ಹೇಳಿ ಬಂದೆ ನೋಡ ನಿಮ್ಮ ಅಣ್ಣ ನಾನ ಇಬ್ಬರು ಬಂದವಿ.
ಚೊಲೋ ಮಾಡಿರ ಬಿಡ ಬಾಳ್ ದಿನಕ್ಕ ಹೋಗಿರ ಏನ್ ಅಲ್ಲಿ.
ಹೂ ಆಯ್ತು ಮೂರ ನಾಲ್ಕೈದು ತಿಂಗಳು ಆಯ್ತು.
ಹೂ ಹೂ ನನಗ ಒಂದ ಕೆಲಸ ಇದರ ನೋಡಕ್ಕ ಎಲ್ಲನ?
ನೋಡಂ ತೊಗೊ ಸಾಕ ಕೆಲಸ ಬಂದ್ರು ಹೇಳ್ತಿನಿ ಅದನ್ನ ಅಲ್ಲಾ? ಮತ್ತ ಇದನ್ನು ಕೆಲಸಾನೇ ಅಲ್ಲ ಈಗ ಮಾಡಕತ್ತವಿ.
ಇದನ್ನ ಕೆಲಸಾ ಬಿಡು ಇದು ಹಂಗೆ ಇದರ ನೀನ್ ನೋಡಿ.
ಕೆಲಸಾ ಕೆಲಸಾ ಅಂತ ಗೊಳ ಆಡಿದಂತ. ಮತ್ತೆ ಇದನ್ನ ಹೇಳಿನಿ ನೋಡಮ್ಮ ಯಾವನ ಬಂದ್ರೆ ಹೇಳ್ತೀನ ಅಂತಾನ ಮತ್ತ.
ಐದ ಒಂದ್ ಸಾಕಾಗಲ್ಲಕ್ಕ ಅದಕ್ಕೆ.
ಏನಾಗಿದೆ ನಿಂದ ಡಿಗ್ರಿ?
ನಂದ ಅಕ್ಕಾ ಪಿ ಯು ಸಿ ಸೈನ್ಸ್ ಮಾಡಿನ ಆಮೇಲ್ ಬಿ ಎ ತಗೊಂಡೀನಿ. ಸ್ವಲ್ಪ ಮನ್ಯಾಗ ಪ್ರಾಬ್ಲಮ್ ಇತ್ತಕ್ಕ ಹಂಗಾಗಿ.
ಬಿ ಇ ತಗೊಂಡ್ ಮುಗೀತನ ಈಗ ಡಿಗ್ರಿ ಫುಲ್?
ಹೂ ಡಿಗ್ರಿ ಮುಗೀತ್ತದ ಅಕ್ಕಾ.
ಮತ್ತೇ ಏನು ಮಾಡಿಲ್ಲ?
ಮತ್ತೆ ಅಲ್ಲಿಗೆ ನಿಂತದಕ್ಕ ಮಾಡಿಲ್ಲಾ ಮಾಡಬೇಕು.
ಬಿ ಎಡ್ ಬಿ ಎಡ್ ಏನಾನ ಮಾಡಬೇಕ ಇಲ್ಲ.
ಅಮೌಂಟ್ಸ್ ಸ್ವಲ್ಪ ಮನೇಲಿ ಕಟ್ಟಕ್ ಆಗಲ್ಲ ಅಂದ್ರಕ ಹಂಗಾಗಿ ಬಿಟ್ಟೆನ
ಈಗ ನಿಮ್ಮ ಮನೆಯವರ ಕಟ್ತಾರಮ್ಮ ಓದಬೇಕ ಇಲ್ಲ?
ಅಲ್ಲಿಂದ ಸ್ವಲ್ಪ ನಮ್ಮ ಮನೆಗೂ ಪ್ರಾಬ್ಲಮ್ ಐತ ಅಕ್ಕಾ.
ಹೌದ?
ಹಂಗ ಹಂಗ ಆಗಿ ಸ್ವಲ್ಪ ದಿನ ಬ್ಯಾಡ ಅಂದ್ರಕ್ಕ ಬಿಟ್ಟಿನಿ.
ಹೌದಾ?
ಹ ಇವಾಗ ನನಗೂ ಒಂದ್ ಕೆಲಸ ಸಿಕ್ ಇತ್ತ ಅಂದ್ರ ನನ್ನ ಅಮೌಂಟ್ ನಾನೇ ಕಲೆಕ್ಟ್ ಮಾಡ್ಕೊಂಡ ಏನೋ ಒಂದು ಮಾಡಬೋದ ಅಂತ.
ಫೀಸ್ ಏನ್ ಬಾಳ ಇರಲ್ಲ ತಗೋ ಅಂದ್ರ ಇದು. ಮತ್ತ ಡಿ ಡಿ ಎಡ್ ಜಾಸ್ತಿ ಇರ್ತದೆ ನನಗ ಗೊತ್ತಿಲ್ಲ.
ಬಿ ಎಡ್ ಜಾಸ್ತಿ ಇರ್ತಕ್ಕ ಡಿ ಎಡ ಕಿನಾ ಡಿ ಎಡ್ ಏನ ಅಷ್ಟು ಯೂಸ್ ಇಲ್ಲ ಅಕ್ಕಾ.
ಹವು
ಬಿ ಎಡ ಕಿನ್ ಡಿ ಎಡ್ ಯೂಸ್ ಇಲ್ಲ ಜಾಸ್ತಿ.
ಹೂ
ಬಿ ಎಡ್ ಆದ್ರ ವರ್ಷಕ್ ಪ್ರೈವೇಟ್ ಆದರ ಅಕ್ಕಾ? ವರ್ಷಕ್ಕ ಎರ್ಡ್ ಲಕ್ಷ ಹೋಗುತ್ತಾ.
ಹ್ಮ್, ಪೀಜ ಜಗ್ಗಿ ಇರತದ
ಮತ್ತ ಅದಕ್ಕೆ ಅಷ್ಟು ಕಟ್ಟಕ್ ಆಗಲ್ಲ ಅನಕತ್ತಾರ ಅದಕ್ಕೆ ಕುಂತೀನಿ. ಇವಾಗ ನಾನೊಂದಿಷ್ಟು ಏನಾದ್ರು ಒಂದ ಕೆಲ್ಸ ಮಾಡಿದ್ನ ಅಂದ್ರ ಅವ್ರ ಒಂದಿಷ್ಟ ನ ನನ್ ಒಂದಿಷ್ಟ ಆದ್ರ ನಡಿತದ. ಇಂತ
ಹಓ ಹೋ
ಅದಕ್ಕೆಅಕ್ಕಾ ಇದ್ರೆ ನೋಡ್ ಯಾವದಾದ್ರು.
ಹೇಳ್ತೀ ನಿ ಯತ್ತೀಿಂತು
ಹ್ಮ್,
ಹೂ
ಮತ್ತೆ ಅಕ್ಕಾ ಅಲ್ಲೆಲ್ಲಾ ಮಳೆ -ಗಿಳಿಚೆನ್ನಾಗ್ ಬಂದ
ಇಲ್ಲ ಏನ್ ಬಂದಿಲ್ಲ ಅಂತ ಮಾಳಿನಿನ್ನೆನೆ ಸ್ವಲ್ಪ ಬಂದ ಅಂತ ಇವತ್ತೇಏನು ಇಲ್ಲಾ. ಸದ್ದಾ ಮ್ಯಾಳಿಗಿ ಮ್ಯಾಗ ಮಕ್ಕೊಂಡಿವಿ.
ಹೌದಕ್ಕಾ
ಹ್ಮ್,
ಇಲ್ಲೇನ್ ಮಳೆನೇ ಬರ್ತಿಲ್ಲಕ್ಕಾಅಗಳೆಸ್ವಲ್ಪ ಮಾಡಾದಂಗ ಆಗಿತ್ತು ಒಂದ್ ನಾಲ್ಕನಿ ಉದ್ರ ಅದ ಮತ್ತ. ಮತ್ತೆ ನಿಂತು ಬಿಟ್ಟಾದ.
ಹ್ಮ್,
ಅದ್ರ ಸಲಂದ ಐದ್ ದಿನ ತನಕ ದ್ಯಾಮಾಹಿ ಗುಡಾಗ ರಾತ್ರೆ ಎಲ್ಲಾ ಆಡ ಆಡ್ತಾರ ಪದಾ
ಹ್ಮ್, ಭಜನೆ ಮಾಡ್ತಾರನ
ಭಜನೆ ಮಾಡಿ ಪದಾಡಿ ಆ ಮಳೆ ರಾಯನ್ ಬಗ್ಗೆ ಆಡ್ತಾರ ಮತ್ತೆ ಬೆಳ್ಕರ್ದು ಬರ್ತಾರ ನಾಳೆ ಲಾಸ್ಟ್ ಅಕ್ಕ ಐದ್ದಿನ ಆಯ್ತು ಊಟ ಆಕ್ತಾರಂತಲ್ಲಾ.
ಹ್ಮ್, ಹ್ಮ್ ಹ್ಮ್ ಅಂದ್ರೆ ಎಲ್ಲಾ ಊರ್ ಮಂದಿ ಪ್ರಸಾದ
ಹಾ, ಪ್ರಸಾದ ಕೊಡ್ತಾರ.
ಹ್ಮ್, ಹ್ಮ್ ಹ ಏನ್ ಮಾಡ್ತೇವ ಮತ್ತ ಎನರೊಂದ ಮಾಡ್ಬೇಕಲ್ಲ ದೇವ್ರ ಕರುಣೆ ಬರಬೇಕ
ಯಾಕೆ ಏನ್ ಮಾಡೋಡಕ್ಕ ಏನ್ ಮಾಡ
ಪಾಪ ಎಲ್ಲಾ ಬಡವರು ಬೆಳೆ ಹಚ್ಕೊಂಡ ಕುಂತಾರ. ಟೈಮ್ ಆಯ್ತು ಬಂತಂದ್ರೆ ಒಟುಕೋಚ್ಕೊಂಡ ಹೋಗಂಗ ಬರ್ತದ.
ಬಡ್ತ ಹಂಗೆ ಆಗತ್ ನೋಡಕ ಎಲ್ಲಾ ಬೆಳೆಗಳು ಒಣಗಿ ಬಿಟ್ಟಾವ.
ಹೌದ
ಹ್ಮ್,
ಹ್ಮ್, ಮತ್ತೆ
ಮತ್ತೆ ನೀ ಏನ್ ಊಟ ಮಾಡಿದಕ್ಕಾ
ಶಿಷು
ಹ್ಮ್, ಮೀನಾ ಹಾ, ಹಾ, ಹಾ ನಿಮ್ಸಲ ನೀವ ಹೋಗಿರ ಅಂತ ಹೇಳ ಮಾಡ್ಯಾರ
ಹ್ಮ್ ಊರಿಗ್ ಬಂದಿವ ಅಂದ್ರ ಆಯ್ತ್ ನಾವ್ ಬರಣ ಫಿಶ್ ಮಾಡ್ತಾರ. ಯಾಕಂದ್ರ ನಮ್ಮೂರ್ ಕಡೆಗೆ ಸಿಕ್ಕಲ್ಲಲ್ಲಾ ಅಲ್ಲಿ ಸಿಗ್ತಾವ ಅಂದ್ರನು ಚಲೋ ಇರಲ್ಲಲ್ಲಾ ಇಲ್ಲಿ ಹಳ್ಳಿದಾಗ ಆದ್ರನ್ ಕಿಲ್ಲಿ ಅದ ಹೊಳಿ ಬಾಳ ದೂರ ಏನಿಲ್ಲ ನಮ್ಮ್ ಮನಿ ಇಲ್ಲಿಂತ ಒಂದ್ ಮೂರ್ ನಾಲ್ಕು ಹೊಲ ದಾಟ್ಟಿದ್ರ ಹೊಳಿ ಮ್ಯಾಳಿಗಿ ಮ್ಯಾಗ ನಿಂತ್ರ ನೀರ್ ಕಾಣ್ತಾವ.
ಹ, ಹ ಮತ್ತ ಆ ಹೊಳಿಗಿಳ ಬಂತ ಅಂದ್ರ
ಬಂದು ಬುಡ್ತವ್ ಊರಕ್ ನೀರು.
ಹೌದಾ
ಹ್ಮ್
ಯಾವ್ ಹೊಳೇ ಇವು ನದಿ ಯಾವ್ದು
ಇದು ಭೀಮಾ ನದಿ ಭೀಮ ಅಲ್ಲ ಸರಿ ಕೃಷ್ಣ ಕೃಷ್ಣ ಬರ್ತದೆ ಈ ಕಡೆ
ಇಲ್ಲಿ ಇಲ್ಲಿ ತಿಂತೀನಿ ಮನೇಶ್ವರ್ ನೀರು ಅಲ್ಲಿಗೆ ಬರ್ತವೆನೊ
ಹ ಅದೇ ನದಿನೇ ನೋಡು ಯಾಕಡ್ಲಿಂದ ಯಾಕಡೆ ಬರ್ತಾವ್ ನನಗೂನು ಗೊತ್ತಿಲ್ಲ. ಬಟ್ ಕೃಷ್ಣ ನದಿನೇ ಭೀಮಾ ನದಿ ಅಂದ್ರೆ ಈ ಕಡೆ ಯಾದ್ಗಿರಿ ಯಾದಗಿರಿ ಬರ್ತ ಹ್ಮ್
ಹೌ
ಹ್ಮ್ ಮೀನು ಜಾಸ್ತಿ ಇರ್ತದೆ. ಚೆನ್ನಾಗಿರ್ತಾವ ಇಲ್ಲಿ ಫ್ರೆಶ್ ಆಗಿ ಹಿಡ್ಕೊಂಡ್ ಬಂದಿರ್ತಾರಲ್ಲಾ ಬಲಿ ಹಾಕಿ ಇಲ್ಲಂದ್ರೆ ಮ ಮನ್ಯಾಗ ಯಾರು ನಾ ಹೊಡ್ಕೊಂಡ್ ಬರ್ತಾರ.
ಹೌದ ಅಕ್ಕ ಈಕಡೆ ನಮ್ ಸೈಡ್ನ್ ಕ್ಕ ಶಾಂತಪುರ್ ಕಡೆ ಅ ಮಾರಕ್ ಬರ್ತ್ ತ್ತರ್ ನೋಡ್ ಪುಟ್ಟಿ ಪುಟ್ಟಿ ತಗೊಂತ್ತಿವಿ ಅಕ್ಕ ಯಾವಾಗಾರ ನಮ್ಮ ಮನೆಗೂನು ಜಾಸ್ತಿ ಉಣ್ತಾರ್ ಅದು.
ಹೌದೌ ಚೆನ್ನಾಗಿತ್ ಮಾಡ್ದ್ರೇನ್ ನೀವುನೂ
ನಾವು ಮಾಡ್ತೀವ ಅಕ್ಕ ಎಲ್ಲಾ ಎಲ್ಲ ಉಣ್ತಿವಿ ನಾವ್ ಖಂಡ ಮೀನ ತತ್ತಿ
ಹ್ಮ್ ನೀ ಮಾಡ್ತಿ ಅಮ್ಮ ಮಾಡ್ತಾ
ನನಗ ಮೀನ ಬರಲಕ್ಕ ಚಿಕ್ ನಾನ್ ಮಾಡಲಕ್ಕ ಅವ್ವ ಮಾಡ್ತ
ಹ್ಮ ಹ್ಮ ಹ್ಮ
ಹ್ಮ್ ನಾ ಆದ್ರೆ ಚಿಕನು ಮಟನ್ನು ಇಂಥದ್ ಮಾಡ್ತೀನಿ.
ತಿಂತೀರಿ ಹೊಲಿ ಫಿಶೂ.
ಅ ಅಕ್ಕ ಮಾಡ್ತ್ ಹ್ಮ್ ತಿಂತೀನಿ ಅಕ್ಕ ನನಗ ಇಷ್ಟ ಉರ್ದು ಮೀನಾ ಇಷ್ಟ ಬಾಳ
ಹ್ಮ್ ಹುರುದು ಚೆನ್ನಾಗತ್ತ ಟೇಸ್ಟ್ ಮಸ್ತ್ ಇರ್ತ
ಇಲ್ಲಿ ತಿಂಡಟೀನ ಬ್ರಿಜ್ ಅಕ್ಕ ಇಟ್ಟು ಮಾರತಾರೆ ಅದು ಹ್ಮ್ ನಿಮ್ಮಣ್ ನಿಮ್ಮ ಅಣ್ಣ ಯಾವಾಗಾರೂ ಹತ್ತಗೂ ತಿನ್ಬೇಕು ಅನ್ನಿಸ್ತಂದ್ರೆ ಆತ ನಾವು ಹೋಗಿ ತಿಂದಬರ್ತೀವಿ.
ಹ್ಮ್ ಚೆನ್ನಾಗಿತ್ತು.
ಸನ್ನೆ ಆತ್ತದಲ್ಲ
ಹ್ಮ್
ಕರ್ಕೊಂಡ್ ಹೋತ್ತರೆ ತಿನ್ ಬರ್ತಿವಿ
ಹ್ಮ್ ಹ್ಮ್ ನಮ್ಮ್ ಮನೆಗೂನ್ ಬಾಳ ಇಷ್ಟ ಎಲ್ಲಾರಿಗೂ.
ಹ್ಮ್
ಇನ್ನು ಸಾಂಬಾರ್ ಮಾಡಿದ್ರೆ ಅಷ್ಟು ಉಣಲ್ಲ ಫ್ರೈ ಮಾಡಿದ್ರೆ ಅಷ್ಟ್ ಚೆನ್ನಾಗಿ ಇಷ್ಟಪಟ್ಟು ಊಟ ಮಾಡ್ತಾರ್.
ನಾನ ಅಕ್ಕ ಇವಾಗ ಇವಾಗ ಬಿಟ್ಟೀನಿ ಈಟ್ ಆಗಕತದ.
ಹ್ಮ್ ಹ್ಮ್ ಹ್ಮ್
ಇವಾಗ ಇವಾಗ ಸ್ವಲ್ಪ ಬಿಟ್ಟಿನ್ ನೋಡಾ
ಹೌದ ನಾವು ಬಾಳ ಯಾವಾಗ ತಿನ್ನಲ್ಲ ಊರಗ್ ಬಂದ್ರೆ ಅಷ್ಟೇ. ಅಲ್ಲಿ ಹ ನಮ್ಮೂರಾಗ ಸುರ್ಪುರಾಗ ಇದ್ವಿ ಅಂದ್ರೆ ಆಯ್ತು ಏನು. ಒಂದು ವರ್ಷ ಆದ್ರೂ ತಿನ್ನೋಲ್ಲ
ಹ್ಮ್ ಅಲ್ಲಿ ಬೇಗ ಸಿಗಲ್ಲ ಅಕ್ಕ ಹಂಗಾಗಿ ಅಂದ್ರೆ ಆಸೆನೆ ಹಿಂದಕಾಯ್ಬಿಡ್ತದೆ.
ಸಿಕ್ತಾವಾ ಬಟ್ ಚೆನ್ನಾಗಿರಲಲ್ಲಾ
ಸುರ್ಪೂರ ಚೆ ಸಿಗಲಕ್ಕಾ
ಹ್ಮೂ.
ಇಲ್ಲಿ ಇಲ್ಲಿ ಒಳಿ ನಮಗೂ ಒಳಿ ಸನೆ ಆತದಲ್ಲಕ್ಕಾ ಫ್ರೆಶ್ ಇರುವ ಬರ್ತಾವ ನೋಡು.
ಹೌದ ಹೌದ ಒಂದು ನಿಮಿಷ ನಿಮ್ಮ ಅಣ್ಣಾ ಯಾಕ ಕರ್ಯಾತ್ತಾರ ಹಚ್ತಿನಿ ಮತ್ತ್
ಹ್ಮೂ ಸರಿ ಅಕ್ಕಾ ಓಕೆ.
ಹು ಬಾಯ್.
ಹ್ಮು ಬಾಯ್.